ಹ್ಮ್
ಕದಾ
ಕೇಳದು ಟಮ್ಯಾಗ ಓಪನ್ ಅರ್್ದ ನೀ ಇದು
ಹಾ
ವೋ ಟಪ್ ಮ ಓಪನ್ದ
ಇಲ್ಲ ಅದು ಹಂಗಣ ಆ ಕೂಡ ಅಂತ ಎಲ್ಲ ಮಾತಾಡ ಮಾತಾಡ್ಬಾರ್ದಾರ ಇದ್ರ ಹ ಡಿ ಜೆ ಇನ್ನ ಕುರುಬುರುಣಗಾದ್ರು ಅಬ್ದುಲ್ ಹಣಂದ ಹ್ಮ ಹ್ಮ್ ವರ್ತ್ತ ಅ ಮೋನಷ್ ಅಣ್ಣ ಆಯ್ತಾ ಸಚಿನ್ ಅಣ್ಣ ಜ್ಯಾಂಗ
ಹ್ಮ್ ಹ್ಮ್
ಯಾರ ಇನ್ನೊಬ್ಬರು ಒಂದ್ ಮೂರ್ ನಾಕ್ ಜನ ದೋಸ್ತರು ಬಂದಾರ ಏನ್ ಬೆಂಗ್ಳೂರ್ ಲಸ ಬರ್ತಾರ ಕ್ಲಾಸ್ ಮೆಂಟ್ ಯಾರು ವತ್ತಲ
ಹ್ಮ್
ನ ಒಬ್ಬ ಕುಡುದಲ್ಲಿ ನೋಡ ಸುಮ್ ಕುಡುದ ನೆಲಕ್ ಮಕ್ಕಕಕ್ಕತನ್ ಇನ್ನವರ್ಗ ಆದ್ರ ಯಾರ ನೋಡಲ್ಂಗ ಮಕ್ಕಂಡ್ದು
ರಡೆಗ
ಹ್ಮ ಡಾನ್ಸ ಕಡ ಹ ನಲ್ಲದಾಗ ನ ಂಗ ಮಕ್ಕಾ ಉದ ಒಕ್ಕಂಡ್ ಹಿಂಗ ಹೆಂಗ ಹ್ಮ ಹಿಂಗ ಹೆಂಗ ಡ್ಯಾನ್ಸ್ ಮಾಡೋಡ ಹಿಂಗ ಹೋಗಿದ್ದಾರ ಹೋಗಿ ಆಾರ್ದಯ್ತು ಹ ಪಂದೆ ಅಡೆ ಜಲ್ದಿ ನ
ಹ್ಮ್ ಹ್ಮ್ ಹ್ಮ್ ಹ್ಮ್
ಅವದ್ ಬಂದಿ ನೋಡಣ ಎದ್ದಲಿ ಯಾರದ ಲಗ್ನಕ್ಕ ನಮ್ಮ ಬಂದಿಲ್ಲ ಅರ್ದಕ್ಕೆ ಹ್ಮ್ಮ್.
ಎಲ್ಲಿ ನಾನ
ನೀ ಇದುಲ ರೋಯನಾ ನವಿಿ ಮೂವರು ಮುಂದೆ ಮಷ್ಟತಿ್ಯಾಂಗ ಎಲ್ಲ ಅವ್ರದ ಎಲ್ಲಾರು ಬಂದಾರ ನೋಡ್ರ ದೋಸ್ತ್ ಹ್ಮ ಹಲೋ ಹಲೋ ಹಲೋ ಏನ ಆಯ್ತಾ ಅಲೋ ಹಲೋ ಹಲೋ ಹಲೋ ಕೇಳ್ದ್ ಬಕ್ರ ಏನಾಯ್ತ
ನನಗ್ ಕೇಳಲ್ಲ ಇಲ್ಲ ನೆಟ್ವರ್ಕ್ ಎಲ್ಲ
ಹೌದ ಬಂತ ಹೆಂಗಾನ
ಹ್ಮ್
ಗ್ಯಾಂಗ್ ಎಲ್ಲಾರ ದೋಸ್ತರ ಅಂದ ಎಲ್ಲಾರ ಬಂದ್ರ ನೋಡ
ಹ್ಮ್ ಆದ್ರ ಇವ್ರರು ಇವ್ರ ಯ ಇವ್ರ ಯಾರ ಪಡಜದ್ ಬೇರೆ
ಇವ್ರೇ ಅರ್ದ ಗ್ಯಾಂಗ್ ಅಲ್ಲೇ ಅಬ್ದುಲ್ ಅಣ್ಣಂದ್ ಅಂದ ಅಲ್ಲೇ ಬರ್ತ್ಡಡೆದೆ. ಮನ್ಷ್ಯಣ ಮತ್ತೆ ಸಾಬ್ರಡೆಣ. ಹಾ ಮತ್ತ ಸಚಿನಣ್ಣ.
ಹ್ಮ್
ಹ ತಿತ ಪ್ಯಟಿ ಶಿವಮಾಮ.
ಹ್ಮ್
ಹಾ ಅತ್ತೆ ಮತ್ತೆ ಡುಂಸ ಅಸಿ ಗ್ಯಾಂಗನ್ಗ. ಮತ್ತೆ ಯಾವ್ತರ ಮಾಡಿದೆ ಅಣ್ಣ ಎಲ್ಲರ ಒಳ್ಳೆಯಾರದ್ ರೀಡಕತ್ತರಿ ಇಲ್ಲಿ.
ಹಾ
ಐದಕ ಕೀ ಇದ ಟ್ಯೂಬು. ಹಾಸಿಫ್ ಹ ಹ. ಉದ್ಕಡ್ಡಿ ಎಲ್ಲರೂ.
ಹ ನಾಯಾರು ಶಿವಣ ವಡದಿದು ನೋಡಿದ್ದ. ಮತ್ತ ಇವ ಆಶೆಪ್ಪ ಕುಣಿಯದ್ ನೋಡಿಲ್ಲಾ ಇನ್ನ ಮೌನೇಶಣ್ಣ ಸಚನಣ್ಣವ್ರೆಲ್ಲ.
ಹಣ್ಣ ಅವ್ರ ಓಡದ್ರ ಬುಡು ಸಾಬರಡ ಅಣ್ಣ. ಅರಬ್ಬ ರೋಡದರೆ ಮತ್ತೆ ಯಂಕಣ ಯಂಕಣ ಕರೆದರೂ ಯಂಕಣ್ಣ.
ಹ್ಮ್
ಯಾರ್ ಒಡ್ಲಾರದರು ಒಡದಾರ್ ನೋಡ್ದಿಲ್ಲಂಗತ್ತ. ಒಂದ ಎಲ್ಲಾರು ಅಣ್ಣ ಯಾರತ್ತ ಪೂಜಾರಿ ತ್ತತ್ತ ಮಲ್ಲಣ್ಣ ಏನತ್ತ ಪೊಲೀಸ್. ಲ್ಲ ಸರಿಯೋಪ್ ಓ ಅಣ್ಣ ನೋಡಕ ಏನ್ ಸೈಲೆಂಟು ಅಷ್ಟೆ ಇದನ್ ಬಿಡಂತ ನಾಮಣಿ. ಅಲ್ಲಿ ಡ್ಯಾನ್ಸ್ ಜಾನಪದ ನಂಗಿ ಹೊಡಿತನ ಡಿ ಜಿ ಸಾಂಗ್ ಅಂದ್ರ ನಂಗೆ ಹೊಡಿತನ ಅಣ್ಣ. ಹ ನಮ ದೋ ದೋಸ್ತರುಗಡಾಗ ಬರತ್ತೇ. ಹ ಯಾರ ಇನ್ನೊಬ್ಬೂದಿ ಮುತ್ತನೋರು ಮನಿ ಬರ್ತನ್ ನೋಡ್ರ ಬಣ್ಣ.
ಹ ಹ ಹಾ ಹಾ ಹ ಶಿವು ಶಿವು ಏನಂತ ಅದ. ತೆಳುಗ್ ತೆಲುಗಾಣ ಮೋನಿಶ ಮೋನಿಶಣ್ಣ ಇದ್ದಂಗ ತಲಗಾಣ.
ಹಂಕುಲೆ ಏ ಸಣ್ಣವ. ಚಲ್ಲತ್ತೋಂಡು ಹಿಂಗೆ ಹೆಣಮಕ್ಕಳ ಆಕಂಡಂಗೆ ಹಂಗ್ ಮ್ಯಾಲ ಆಕೊಂಡು ಅವ್ರರು ಅವರು ಕೂಡ ಹಿಂಗ್ ಹಿಂಗೆ ಮಾಡ್ತೇನವು. ಬರಿ ತ್ತಿ ಕಾಮಡಿಯದಿಲ್ಲಿ ಅವ ಈ ಕಡೆ ಅವ್ರದ ಒಂದ್ ಗ್ಯಾಂಗ್ ಈ ಕಡೆ ಇವ್ರ ಗ್ಯಾಂಗ್ ಇನೋಬ ಕುಡುಕ್ ಎಲ್ಲ ಕುಡ್ದೋರ್ ಗ್ಯಾಂಗ್ ಅದ ಅವ್ರದು ಇನೋಬ್ರುದು ಅವ್ ನೆಲಕ್ ಬಿದ್ದ್ ಡ ಡಾನ್ಸ್ವಾ
ಯ ಭಾರಿ ತೋಪ್ಪ.
ಸ್ಟೇಜ್ ಗೀಜ್ ಮನ್ಗಣಂಗ್ ಬಿಡಿ ಇಲ್ಲಿ ಶಾಲೆಗ ಮಾಡಿಬಿಟ್ರಲ್ಲ ಆರಾಮ ಅದ. ಯಾವ ತೊಂದ್ರೆನು ಇಲ್ಲ ಮ ಮಳೆ ಮಳೆಗಾಲ ಟೈಮ್ನಾಗ ಅಂತಲ್ಲಿ ಮಾಡ್ಬೇಕ್ ನೋಡು ಟೇಲ್ದು.
ಮಳೆ ಬಂದಿಲ್ಲಯೇನೊ.
ಬಂದಿಲ್ಲ ಮಳೆ ಹೆಂಗ್ ಏನು.
ಹ್ಮ್
ಮಳೆ ಏನ್ ಬಂದಿಲ್ಲ ಅಲ್ಲ ಒಂದೆಳಕ್ ಬಂದ್ರನು ಏನ್ ಆರಾಮ್ ಸಾಲಯಾಗ ಊಟಕ್ಕೆ ಏನ್ ತೊಂದ ದ್ರೆ ಆಗಲ್ಲ ಎಂದೆ.
ಹ್ಮ್ ಹ್ಮ್
ಸುತ್ತಮುತ್ತ ಅಡಗ್ ಮಾಡ್ಯರಿಗುನ ಆರಾಮ್ ಹಿಂಗ ಇದ ಈತ್ ತ್ ಸಂಡೆ ಅವ್ರ ಮನೆಬೇಲಿ ಸಂಜೆಗಾಗಿತ್ತ ಅಂದ್ರೇ ಬಾಳ್ ಇದಾಗತಿತ್ತ ಇಲ್ಲಿ.
ಹ್ಮ್ ಅದ ಪೂರ್ತಿ ಇದಾಗ ಅದ ಜಾಗ ದಾರಿಗಳು ತಿರ್ಗಾ ಗಾಡಿಗಳು ತಿರ್ಗಾಡ್ತಾವಲ್ಲಿ.
ದವ್ರೇಏನೋ ಮಾಡಿದ್ರ ದೇವ್ರ ಮಾಡಿದ್ರ ಒಂದ್ ಸರಿ ದೇವ್ರ ಮಾಡಿದ್ರಲ್ಲ ಅಲ್ಲೇ ಯಾರನ. ಅವ್ರೇ ಮಾಡಿರ್ಬೇಕೇನ ದೇವ್ರ ಮಾಡ್ದೇ ಇನ. ಇಲ್ಲ ದೇವ್ರು ಮಾಡಿದಾಗ ಹೋಗಿದ್ದೇ ನಾನು ರೋಳಿ ಆಬಿ ಅವ್ರುದು. ಅವಾಗ ಹೋದಾಗ ಇದಾಗಿತ್ತು ನೋಡಲ್ಲಿ ಸಂಜೆ ಸಂಜೆ ಸಂಜೆ ಸಂಜೆಡಪ್ಪ.
ಅಲ್ಲಿಗಿಂದ ಅಲ್ಲೇ ಮಾಡಂತೊ.
ಎಲ್ಲಿೇ ಶಾಲಿ
ಹ್ಮ್
ಯ ಬಾರಿ ಬಿೂಡ ಅಲ್ಲಿೇ ಜಾಗರದ್ರ ಅಲ್ಲಿ ಮಾಡ್ಕವಕ್ ನೋಡ ಆರಾಮ್ ಹಏನು ತೇಜುಿನ ಇಕಡೆ ಮನೆಗೆ ಕಣಂಗ ಗಾಡಿಗಳ ನಿಂದ್ರಸಕ ಜಾಗ ಮತ್ತ ಅಲ್ಲಿ ಹೋಗಕ್ ಬರಕ ಏನ್ ತಂದ್ರೆ ಆಗಲ್ಲ ಊಟದ ಅಡಿಗೆ ಮಾಡೋರ್ ಸಂತೆ ಕಲ್ಲ ಅಂಜನಲ್ಲಿ ಅಸ್ಲ್ ಬಲ್ಲಿಿ ಜಾಂಡ ಎಲ್ಲ ಅಂದ ಅಲ್ಲ ಕು ಅಡಿಗ್ ಮಾಡಕತ್ರಿ ಈ ಕಡೆ ಅಲ್ಲೇ ಊಟ ಹಂಗೆ
ನಿನ್ ಕಡೆಗೆ ರೂಮ್ ಮಾಡಿಸರತ್ತೋ ರೂಮ್ ಕಿಲಿಸ ಸರ್ಬ ತೇಿಡಿಸಬೇಡ
ಅದ ಹಂಗಾನ ಆಗ್್ಲಿ ಹೆಂಗ್ದು ಮುಂದ ನೋಡಬೇಕಕಿನ ಹ ಅವಾಗ ಎಲ್ಲ ನೋಡೋ ಚಂಗ ಆಗ್ತದನ ನಿಮ್ದು
ಹಾ
ಹ್ಮ್
ನ ಪೂರ್ತಿಜ ಆಯತಾ ಏನು ಮನೆಯಿಂದ ಹೊರಗಿಂದ
ಆ ಅವರಂದರ ಪು ಗೂಳಿನವರು ಗೂಳಿನವ್ರ ದೊಡ್ಡವನ್ ಮಗಲ್ವಾ ಹ್ಮ್
ಯಾರು ಯಾರು
ಗೂಳಿಯಾರ್ ದೊಡ್ಡನ್ ಮಗಳಕ
ಕುೊಂಡಕೊಳ್ಳಣ
ಹ್ಮ್
ಹ್ಮ್
ಹಾ ಬರ್ದ ಅಲ್ಲ ಆಾಕಿ ನೋಡಿದ್ದ ಏನ್ ಆಾಕ ನನ್ಗೆ ಅನ್ಸಂಬಿಟ್ಟೀನಿ
ನೋಡಿಲ್ ಅದ್ರಲ್ಲೇ ನನ್ಗೆ ಯಾರ್ ಕಣಂಗ ಆದ್ರ ಗೊತ್ತಾನ ಆ ಗೋಲ್ ನೋರ್ಚೋ ಇ ತಿರಿ ಕಾಡ ತೋಣ ಹೊಂದುಡಗ
ಹಾ ಅದೇ ಅವರು ಅವ ಈ ಹುಡಗ ಅಣ್ಣವ
ಹಾ ಅದೇ ಅನ್ಕಂಡು ಮೂವತ್ ಶೇಮ್ ಕಾಣಂಗಯ್ತು ಅಕ್ಕರ್ಗ
ಕರ್ರ ಹ ಕರ್ರ ಗಿಡ್ಡ ಕಾನಿಲ್ಲ ಹ ಅವ ಅಣ್ಣ ನೋಡವ್ರರು ಅಣ್ಣ ಈ ಹುಡಗಿ ಲಗ್ನ ಆಯಲಿ ಆತ ಹಾ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್
ಮಗ ಅಂತಾರ ಕಡಿಮೆ ಇದ್ರಿ ಇಡಮ ಎದುರಾ ವಕ್ಕಿಲ್ಲ ಇ ರಾಜನಹಳೆ ರಾಜನಾಹಳೆ ಹಬ್ಬಕ ಯ್ರ ಡುಮ್ಮಿ ಕರ ಕರ್ರಗದ ಡುಮ್ಮಿ ಕ್ಕಿ ಗಾನ ಅವರು ಕೇಳ ನ ಬ ಅವ್ರ ಡುಮ್ಯಾಳ ನೋಡ್ರ ಅವ್ರಪ್ಪ ಅದ ಕುಂಟೆ ಎಲ್ಲ ಹಾಕ್ಲ
ರಾಜಳನು
ಹಜಳ
ಹ್ಮ್
ಒಬ್ಬರ ದೊಣಳ ಅಂತ ಮತ್ತ ಇಲ್ಲಿ ಎಡಿಮೆ ಇದಿರಾಗ ನಿಮ ಹುಡುಗಿದರ ಎರಡನ ಇದ್ರ
ಹ್ಮ್ ಹ್ಮ್ ಹ್ಮ್ ಹ್ಮ್
ನಾ ಗೊತ್ತಿಲ್ಲ ಎಂಗೇಜ್ಮೆಂಟ್ನ್ ಆಯ್ತ್ ನೋಡ ಎಂಗೇಜ್ಮೆಂಟ್ ಹಿದ್ರಿ ಎಂಗೇಜ್ಮೆಂಟ್ ನಾವ್ ಹೋಗಿಲ್ಲ ಅಂದ್ರ ಅವ ನಂಗ ಅಂತಪ್ರ ಇಕ್ಕಿನ ಅಂತ ಗೊತ್ತಿದ್ದಿಲ್ಲ ಅದ ಆಮೇಲೆ ಗೊತ್ತಾಯ ನನಗೆ
ಹ್ಮ್ ಅದತ ಗೊತ್ತಾಗಿಲ್ಲ
ಅ ದಸಲ್ಲ ನ ಎಲ್ಲಿ ಯರೇಏನ್ ಬಿಡ ಯಾವ್ದ್ದನ್ ಬಿಡಗಿ ತಾನಾ ಅನ್ಕೊಂಡಿದ್ದೆ ಆಮೇಲೆ ಗೊತ್ತೈತಿ ಹಡಿಗನ ಅಂತ ಅಂದ್ರ
ಯಾರ್ ರೋಗಿದ್ರೆ
ಆಾ
ಯಾರ್ ಹೋಗಿದ್ರಿ
ಲಗನಕ
ಹ್ಮ್
ಇಯದು ಪಸ್ಟ್ಗ ಅಬಿಗಿ ಹೆಂಕ ಫೋನ್ ಹೆಚ್ಚ ಕೇಳಿದ್ನಂತ ಮುಂಜೆಯಲ್ಲ ಸ್ವಲ್ಪ ಬಜ ಬೀಜ ಊರ್ ಬರದತ್ತ್ತವಲ್ಲ ನಾನನ್ ಅಕ್ಕ ನಿನ್ಾಕಿ ಹೋಗಿ ಸ್ವಲ್ಪ ಊರಿಗೇಶ ಬಂದಿಳ ಅರ್ಧ ವನ ಅರ್ಧ ಇ ಅಂತ ಮುಂಜೆಲಿ ಹೋಗಿದೀವಿ ಅಕ್ಕನಾನ ಹೋಗಿ ಊರ್ ಗಸಿನ್ ಬಂದ್ಗೆಸನ್್ ಆಯ್ತ್ ಮೈತ್ತಕ್ಲಾರ ಊಟ ಮಾಡಿದೆ ಮದ್ಲು ಊ ಕಷ್ಟ ಮಾಡ ಹಂಗೆ ಸುಮ್ಮ್ ಅಷ್ಟೇ ಮಖಂಡೇ ಇದ್ದೆ ಹಗೆ ಅಡ್ಡ ಆಗಿದ್ದೆ ಒಂದೋಡಿಕೆ ಅಂತ ಆಮೇಲೆ ಹಿಂದ ಅಡಿಗೆ ಫೋನ್ಿ ಅತ್ತಂಗ ಆಯತೆ ೈಮ್ ಇಂಕಫೋನ್ ಬಿಗ್ ಫೋನ್ ಹಚ್ಚಿದೆ ಲಗ್ನಕ ಹೊಲ್ಲನಕತ ಏ ಹೊಲಕ ಏನ್ ್ನಂದನವ ಮತ್ತೆ ನೀ ಹೆಂಗ ಮಾಡ್ಕಂತ ಅಂದ ನಾವನಿಗನ ಆಯ್ತು ಸ್ವಲ್ಪ ನಾನ್ ಮೈ ತಕೊಂಡಿಲ್ಲ ಮೈ ತಕೈತ್ ನೀ ತಕೊಂಡ್ ಎಷ್ಟ ಹ ನಿತ್ ಅಂತ ಅಂದಿನಿ ಆಯ್ತು ಅರ್ಷ್ಟೈತಿಗಿ ಮಕಂಡಿಲ್ಲ ಮತ್ತ ಹಂಗೆ ಎದ್ದೆ ಇವತ್ ಎಸಂದು ಹೋಗಿ ಮೈ ಹಬೇಕ ನೈತ್ ತಕೊಂಡ ರೆಡಿಗಡಿ ಆಗೇಶ ಅ ಎಂಕನವ್ರ ಅಂಗಡಿ ಹೋಗಿ ಎಂಕ ಅಂತದೈನ ರೊಕ್ಕ ಮತ್ ಅರ ಏನಂದ್ರೆ ಹ್ಮ ಎಲ್ಲೇನಂತ ಕೇಳಿದೆ ಎಲ್ಲ ವಾಹನ ಲಗ್ನಕ್ಕೆ ಅಂತ ಅಂದ ಇ ಬರ್ತಂತ ಫೋನ್ ಹಚ್ಚಿದ್ ನನ್ಗ ಮತ್ ಒಂದ ಅಂತ ನ ಅಂದೆ ಅಲ್ಲ ಇ ದೇಪ ಮಾವನ್ ಕೂಡ ವಾರ ನೋಡ ತಂದರು ಮತ್ವ್ನಿಿಗೆ ಫೋನ್ ಹಚ್ ಕೇಳ್ದ ಬಂದಿವಾಗಮ್ಮ ಆಯ್ತ್ ಬಿೇಡ ಅಂತಂದ ಇಲ್ಲಿ ಕಡೆ ಹಗೆ ತಿರಿಾಡ್ಕನ್ ಮತ್ ತಿಂದೆಡು ಮೈಗ ಫೋನ್ ಹೆಚ್ಚಿ ಅವ ಬರ್ತ್ಂದ
ಹ್ಮ್ ಹ್ಮ್ ಹ್ಮ್ ಅ್ರೂ ಆರ್ ದೋಯ ಭೀ ಬಂದಿಲ್ಲ
ಎಲ್ಲ ಇಲ್ ಬಾ ಎ ರೋಯ ಎಲ್ಲಿಯೋ ಬಾಡಿಿಗೆ ಹೋಗಿದ್ನಪ ಗುಲ್ಬರ್ಗ್ ಹೋಗಿದ್ನಂತ
ಹ್ಮ್
ಅಮ್ಮ ಅವ್ರ ಹೆಂಕಿನ ಅಂದ ನಿಮ್ ಗೃೋಿಾಕಿ ಅ ಕಡೆ ಹೋಗಿನ ಬಂದಿ ಕಾಣೋಲ್ಲಲ್ಲಂದೆ ಬಾಡಗ್ ಹೋಗೇನ ಅಲ್ಲಿ ಹೋಗಿ ಬ್ಯಾಂಕಿನ ಬಳ ನಿಂತ ಹ್ಮ ನ್ದೇ ಮನ್ಯಾಗ ಸುಮ್ಮ್ ಆ ಕಡೆ ಆಗಿದ್ದೆ ಹತ್ತಿ ಕುಣಾರ್ ಬಂದಿರ ಅಂತ ಹೋಗಿದ್ದೆ ನಮ್ಮ ಮನೆ ಕಿಡಗಿ ಮತ್ತೆ ಕಡೆಗೆ ನಿಂತ ಎಲ್ಲ ಗಾಡಿ ಬಂತು ಅಂದ ಹಂಗನ ಗಾಡ ಕುಂತು ಅೇ ಸಾಲಿಗೆ ಗುಂಡಾಳ ಫೋನ್ ಅಸಿದೆ ಗುಂಡ ಗುಂಡಾಳಗ್ ಬಂದ ಕಡೆ ಮ ಗಾಡಿ ತಗೊಂಡು
ಹ್ಮ್
ಹ್ಮ ತಗಡೆ ಆರಂಗಲ್ಲ ಹ ಹಾ ಮತ್ತ ಊಟ ಗೇಟ ಮಾಡಿ ಅಲ್ಲತ್ ಮಾಡಿ ಹೆಂಕ ಕರ್ನ ಬರ್ತ್ ನಡಿ ಅಂತನ್ ಅವ್ ಕೂಡ ಮೈನ್ ಕೂ
ಇಲ್ಲ ಇದು ಡ್ಯಾನ್ಸ್ ನ್ಸ್ ಬರೆ ಇದು ಫಂಕ್ಷನ್ ಚಲಾಗ ಇ ಅಂದ್ರೆ ಒಜ್ಜಿನ ಇದು ಹ್ಮ್ ಹಂಗ ಇರ್ಬೇಕಕ್ಲ ಹೆಂಗ ಸಲ
ಹ ಅವರು ಅಂಜಣ ಅವರು ಗ್ಯಾಂಗ್ ಹೆಂಗಾದ್ರು ಅವದರ ಲಕ್ಕಣ ಯಾರ ಹ್ಮ
ಜಾವೇ್ ನಾರಾಯಣ ಅದ ಯ ಜಾವೇ್ ನಾರಾಯಣ ಅಬ್ದುಲ್ ನೋಡಿದಲ್ ಕ ನಮ್ಮ ಮನ್ಷನ ಮನ ಅ್ರ ಶೀದ ಮು್ ಕು
ಯನ್್ಣ ಅಬ್ದುಲ್ಲಣ
ಅಬ್ದುಲ್ಾನಾಮ್ ಹೆಸೇ ನಮ್ಮ ಮೋನೇಶ್ಣ್ಣ್ ಮಿ ಅದ್ರಿಲ್ಲಲ್ಲ ಆ ಜಾವ ಇದ್ದ ನೋಡಿದಲ್ವ ಈ ಸರ್ಲಕ್ ಬರ್ತ್ನಲ್ ನಮ್ಜು ಹ್ಮ್ ಹ್ಮ್ ಹ್ಮ್ ಹ್ಮ್
ಹಾ ಅ್ಣ ಹೇಳ
ಬೆಂಗಳೂರಾಗ್ ಇರ್ತಾನ್.
ಹಾ ಹಾ.
ಬಂದನನ
ಇಲ್ಲ ಆ ಅಣ್ಣಾ ಬಂದಿಲ್ಲ ಎಲ್ಲಾರೂ ಬಂದಾರ ಆ ಅಣ್ಣಾ ಇದ್ದಿಲ್ಲ ಹ್ಮು. ಇಲ್ಲ ಅವ್ರ ಗ್ಯಾಂಗಿನ ಬುಟ್ಟಿದ್ರ ಯಂಕಣ್ಣನ ಲಗ್ನಕ್ ಇದ್ದಿಲ್ಲ ಅಷ್ಟೇ ಯಾರ ಯಾರು ಇದ್ದಿಲ್ಲ.
ಯಂಕಣ್ಣ ಲಗ್ನಕ್ ಇದ್ದಿಲ್ಲ ಅನಕೇನ ಯಂಕಣ್ಣ ಅಷ್ಟ ಅ ಅವ್ರ ಜೊತೆ ಜಾಸ್ತ
ಹಾ ಅದೇ ಅದೇ ತಿರ್ಗ್ಯಾಡಲ್ಲ ಇವ್ರ ಈ ಕಡೆ ಸಪ್ರೇಟ್ ಅಂತು. ಅದು ತಿರ್ಗ್ಯಾಡಲ್ಲ ಅತ್ ಅಂದ್ರನು ಅವ್ರ ಅವ್ರ ಕೂಡ ಅಲ್ಲ ಅವ್ರಿ ಕೈ ಹಿಡದ ಜಗಿದ್ರ ಅಷ್ಟೇ ಬಂದ್ ಡ್ಯಾನ್ಸ್ ಮಾಡ್ತಾನತ್ತ್ ಸುಮ್ ಹಿಂಗ ಅವ್ರ ಗುಡ ಹೋಗಿ ಹೋಡದಿಲ್ಲ ಅದು ಒಂದ ಜಗ್ಗಿ ಇದರ್ ಆಗ್ಬಾರ್ದ್ ಈಗಾ ಆ ಈಗಾ
ಆಯ್ತ್ ಆಯ್ತ್ ಆಯ್ತ್ ಮತ್ತ್ ಹಿಂದಾಗಡೆ ಹಚ್ಚ ನಂಗ್